ಹಲೋ
ಹಲೋ
ಕಿಳಿಸ್ತಿದ್ಯಾ?
ಹಲೋ ನಿಮ ವಾಯ್ಸ್ ಕೆ
ನಿಮ್ಮ್ ವಾಯ್ಸ. ಬ್ರೇಕ್ ಆಗ್ತಿದೆ ನನ್ಗೆ.
ನಿಮ್ ವಾಯ್ಸ್ ಬ್ರೇಕ್ ಆಗ ನನಗೆ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಅಂದೇ. ಹಲೋ
ಏನೂ ಕೇಳಿಸ್ಲಿಲ್ಲ.
ಈಗ ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ.
ಕೇಳಿಸ್ತಿದಯಾ?
ಇವಾಗೂ ಬ್ರೇಕ್ ಆಗ್ತಿದೆ ಒಂದ್ಸಲ್ಪ.
ಹೌದಾ ಇವಾಗ ಕೇಳಿಸ್ತಿದ್ಯಾ?
ಹಲೋ
ಹಲೋ ಕೇಳ್ತಿದೆಯಾ?
ಹಾ ಈಗ ಕೇಳಿಸ್ತಿದೆ.
ಹಾ ಊಟಾ ಆಯ್ತಾ?
ಆಯ್ತು. ನಿಮ್ದ ಆಯ್ತಾ?
ಹ್ಮ ಏನ್ ತಿಂದ್ರೀ
ನಾವು ಅನ್ನ ರಸಂ ತಿದ್ವೀ ನೀವು
ನಾವು ಅಷ್ಟ ಅನ್ನ ಸಾಂಬಾರ ತಿಂದ್ವಿ ಮತ್ತೆ ಏನ್ ಮಾಡ ತಿದಿರಾ
ಏನ್ ಮಾಡೋದು ಈಗ ಮೊಬೈಲ್ ಇದ್ರೆ ಸಾಕು ಆದ್ರ ಗ ಅಡ್ಜಿ ಇದಾಗ ಹೋಗಿದ್ದಿ ಅದೊಂದೇ ಇರ್ಬೇಕು ಅಸ್ ಟೇ ಜೀವನಾಂತ
ಈಗಿನ ದಿನದಲ್ಲಿ ಚಿಕ್ಕ ಮಕ್ಳಿಂದ ಇದು ದೊಡ್ಡವರವರೆಗೂ ಮೊಬೈಲ್ಗೆ ಫುಲ್ಲು ಬಳಸ್ತಾರಲ್ವ
ನೀವೇನ್ ಮಾಡ್ತಿದ್ದೀರಾ
ನಾವು ಏನಿಲ್ಲ ಸುಮ್ಮನೆ ಕುತ್ಕೊಂಡು ಹಿಂಗೆ ಮೊಬೈಲ್ ನೋಡ್ಕೊಂಡಿದ್ವಿ
ಹೌದ ನಿಮ್ ವಾಯ್ಸ್ ಒಂದ್ ಸ್ವಲ್ಪ ಬ್ರೇಕ್ ಆಗ್ತಿದೆ
ಈಗೀ ಕಾಲ್ದಲ್ಲೇಲ ಯಾರು ಮುಡಿ
ಹೌದು ಚಿಕ್ಕ ಮಕ್ಳಿಂದ ದೊಡ್ಡೋರವರ್ ಹೌದು ಚಿಕ್ಕ ಮಕ್ಳಿಂದ ದೊಡ್ಡವರವರ್ಗು ಅದೇ ಇರ್ಬೇಕು ಮೊಬೈಲ್ ಇರ್ಬೇಕು ಅಂತ ಕಿರ್ಚಾ ಹೋಗಿದಾರೆ
ಹೌದೌದು ಈಗಿಲ್ ಕಾಲದಲ್ಲಿ ಚಿಕ್ಕವರಿಂದ ಹಿಡ್ದು ದೊಡ್ಡೋರವರ್ಗೂ ಎಲ್ಲರ್ ಮೊಬೈಲ್ ನೋಡಿದ್ರೆ ಸಾಕು ಅದಕ್ಕೆ ಅದನ್ನ್ನೋಡ್ಕೊಂಡು ಯಾರ್ ಜೊತೆನು ಮಾ ತ್ತಾಡ್ದಿರಾ ಅದ್ರಲ್ಲೇ ಕಾಲ ಕಲ್ಕೊಂಡಿದ್ದ ಹೋಗ್ತಾರೆ ಹೌದೌದು ದ್ರಲ್ಲಿ ಓದಕ್ಕೆ ಕೆಲ್ಸ ಮಾಡಕ್ಕೆ ಇವಾಗ ಏನಾದ ದ್ರೂ ಹಣ ಕಲ್ಸೋದಕ್ಕೆ ಎಲ್ಲದಕ್ಕೂ ಪ್ರತಿಯೊಂದು ಕೆಲ್ಸಕ್ಕೂ ನಾವ್ ಇವಾಗ ಜಾಸ್ತಿ ಮೊಬೈಲ್ ಬಳಸ್ತೀವಿ ನಮ್ಮ ಕುಟುಂಬ ತ್ತವ್ರ ಜೊತೆ ಮಾತಾಡಕ ಆಗ್ಲಿ ಸ್ನೇಹಿತರ ಜೊತೆ ಮಾತಾಡದಕ್ಕ ಆಗ್ಲಿ ಎಲ್ಲದಕ್ಕೂ ಮೊಬೈಲ್ ಬೇಕೇ ಬೇಕು ಅ ನೋ ಇದ್ರಲ್ಲಿ ಇದೀವಿ ಇವಾಗ ನಾವು
ಹಂಗ ಮೊಬೈಲ್ ಇಲ್ದ ಇರ ಕಲ್ದಲ್ಲ ಆದ್ರೆ ಎಷ್ಟು ಚೆಂದಾಗಿತ್ತು ನಮ್ಗೆ ಸ್ಟ್ರೈಕರ್ ಜೊತೆ ಆ ಆಡ್ಕೊಂಡು ಅವ್ರ ಮಾತಾಡೋ ಮಾತ್ ಕೇಳಸ್ಕೊಂಡು ಹಂಗೆ ಇರ್ತಿದ್ವಿ ಈಗ ಮೊಬೈಲ್ ಬಂದ ಯಾರನ್ನು ಮಾತಾಡ್ಸಕ್ ಆಗಲ್ಲ. ಮೊಬೈಲ್ ಇದ್ರೆ ಸಾಕು ಅದ್ರಲ್ಲಿ ಇದ ಬರೋ ರೀಲ್ಸ್ ನೋಡನ್ವಾ ಇಲ್ಲ ಅಂತಂದ್ರೆ ಸಿನಿಮಾ ನೋಡಲ್ವಾ ಹಂಗೆ ಇರತ್ತೆ
ಹೌದೌದು ನೀಲೆ ನೀವೆಲ್ಲದು ನೀಜನೆ. ಆಗಿನ ಕಾಲದಲ್ಲಿ ಏನಾದ್ರು ಯಾರ್ಗಾದ್ರು ಏನಾದ್ರು ಮಾತಾಡ್ಬೇಕು ಇಲ್ಲ ಏನಾದ್ರು ಹೇಳ್ಬೇಕು ಅಂತಂದ್ರೆ ಪತ್ರ ಆತರ ಎಲ್ಲಾ ಬರ್ದು ಅವರು ಕಲಿಸತಿದ್ರಿ. ಈಗಿನ ಕಾಲದಲ್ಲಿ ಅಂತ ಅದೇನು ಉಪಯೋನ ಉ ಉಪಯೋಗನೆ ಮಾಡಕ್ ಹೋಗಲ್ಲ. ಏನಿದ್ರೇನು ಮೊಬೈಲ್ ಎ ಕೊಂಡ ಒಂದು ಅವ್ರ ಸಂಖ್ಯೆ ನಮಗ್ ಗೊತ್ತಿದ್ರೆ ಅವ್ರಿಗೆ ಕರೆ ಮಾಡಿದ್ರೆ ಸಾಕು.
ಹೌದು ಎಲ್ಲ ಈಗಿನ ಕಾಲದ ಮಕ್ಳ ನೋಡ್ತಿದ್ರೆ ನಾವಾಗ ಎಷ್ಟು ಚೆನ್ನಾಗ್ ಆಟ ಆಡ್ತಿದ್ವಿ. ನಾವ್ ಏನಾದ್ರೂ ಸ್ ಈವ್ ಆದ್ರೆ ಬೇಸಿಗೆ ರಜೆ ಬಂದಿದೆ ಅಂತ ಅಂದ್ರೆ ಊರಗೆ ಅಜ್ಜಿಯವ್ರ ಊರಿಗೆ ಹೋಗಿ ಆಟ ಆಡ್ತಿದ್ವಿ. ಈಗ ಬೇಸಿಗೆ ರಜೆ ಬಂದಿದೆ ಅಂತ ಅಂದ್ರೆ ಮನು ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡ್ ಕೂತಿರ್ತಾರೆ.
ಹೌದ ಹೌದು ಅದ್ರಲ್ಲಿ ಹೆಂಗ ಅಂತ ಅಂದ್ರೆ ನಮ್ ಆಲ್ರೆಡಿ ಮೊಬೈಲ್ ಅಂದೇ ಇಲ್ಲ. ನಾವೇ ಏನೇಏನು ಸಂಜೆ ಶಾಲೆಯಿಂದ ಬಂದ ತಕ್ಷಣ ಸಾಕೋಗಿ ಸ್ನೇಹಿತರ ಜೊತೆಗೆಲ್ಲಾ ಆಟ ಆಡ್ಕೊಂಡು ಅವ್ರ ಜೊತೆ ಸಮಯ ಕಳಕೊಂಡು ಯಾವಾಗೂ ಮತ್ತೆ ಮನೆಗ್ ಬರ್ತಿದ್ವಿ. ಈಗಿನ ಕಾಲದ ಮಕ್ಕಳು ಹಂಗಲ್ಲ ಬಂದು ಮೊಬೈಲ್ ಎತ್ಕೊಂತಾರೆ. ಅವರು ಊಟ ಮಾಡ್ಬೇಕು ಏನಾದ್ರು ಅವ್ರು ಏನಾದ್ರು ಕೆಲಸ ಮಾಡ್ಬೇಕು ಅಂತಂದ್ರೇನು ಅವ್ರನ್ನ ರೆಡಿ ಮಾಡ್ಬೇಕು ಅಂತಂದ್ರೇನು ಅಷ್ಟೆ ಚಿಕ್ಕ ಮಕ್ಕಳಿಗೆ ಮೊಬೈಲ್ ಇಲ್ಲ ಅಂತ ಅಂದ್ರೆ ಮಾತ ಕೇಳಲ್ಲ ಅವರು.
ಹೌದು ನಮ್ಮ ಚಿಕ್ಕಮ್ಮ ಮಕ್ಕಳು ಹಂಗೆ ಆಡ್ತಿರ್ತಾರೆ.
ಅದ್ರಲ್ಲಿ ನಾವು ಅದು ಹ್ಮ್ ಅದ್ರ ಅಲ್ಲಿ ನಾವು ವಿದ್ಯಾರ್ಥಿಗಳು ಹೆಂಗ ಅಂತ ಅಂದ್ರೆ ಓದೋದಕ್ ಮಾತ್ರ ಮೊಬೈಲ್ನ ಬಳಸಬೇಕು. ಅಂತದ್ರಲ್ ನಾವು ಓದೋದಕ್ ಬಿಟ್ಟು ಪ್ರತಿಯೊಂದಕ್ಕೂ ಮೊಬೈಲ್ ನ ಬಳಸ್ಕೊಂಡಿರ್ತೀವಿ. ಒದಕ್ಕಂತ್ ಓದೋದಕ್ಕಂತ ಮೊಬೈಲ್ ಎತ್ಕೊಂತೀವಿ, ಆದ್ರೆ ಓದೋದ್ ಬಿಟ್ಟು ಪ್ರತಿಯೊಂದು ಕೆಲ್ಸನೂ ಅದ್ರಲ್ಲಿ ಕುತ್ಕೊಂಡ್ ಮಾಡ್ಕೊಂಡಿ. ಇದೀವಿ. ಅದ್ರಲ್ಲಿ ಈಗಿಲ್
ನಾವ್ ಓದಕೆ ಅಂತ ಕುತ್ಕೊಂಡ
ಇನ್ಸ್ಟಾಗ್ರಾಮ್ ಅಂತ. ಅಂತೆ ವಾಟ್ಸಪ್ ಅಂತೆ ಇಲ್ಲ ಅದ್ರಲ್ಲಿ ಲೀ ಗೇಮ್ಸ್ ಆಡೋದಂತೆ. ಈ ತರದಕ್ಕೆಲ್ಲ ಜಾಸ್ತಿ ಆಹ ಇದ್ ಮಾಡ್ಕೊಂಡಿರ್ತಾರೆ. ಹೌದು ನೀವು ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀರಾ?
ಹ ನಾನು ಗೊ ತುಂಬಾ ಬಳಕೆ ಮಾಡ್ತೀನಿ. ಮೊಬೈಲ್ ನಾ.
ಹ್ಮ
ನೀವು?
ನಾವು ಅಷ್ಟೇ ನಮ್ ಕಾಲದಲ್ಲೆಲ್ಲ ಈತರ ಮೊಬೈಲ್ ಅಂತೆ ಅದೇನು ಇರ್ಲಿಲ್ಲ. ಆದ್ರೆ ಇವಾಗ ಓದೋದಕ್ಕೆ ಅಂತ ಈ ಮೊಬೈಲ್ ತಗೊಂಡು ಇದಕ್ಕೆ ನಾವು ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ.
ಹೌದು ಮೊಬೈಲ್ ಇಲ್ಲದೇ ನಾವ ಏನೇನು ಮಾಡಕ್ಕಾಗಲ್ಲ ಈಗ ಇದ್ದೀರಾ
ಜೊತೆ ಮಾತ ಮಾತಾಡ್ಕೊಂಡು ಅವಳ ಜೊತೆ ಸಮಯ ಕಳಿತೀವಿ
ಹ್ಮ್
ಈ ಮೊಬೈಲಿಂದ ಯಾರ ಜೊತೆಯೂ ನಾವು ಸಮಯ ಕಲಿಯೋದ ಕೂಡ ಹೋಗಲ್ಲ ಜಾಸ್ತಿ
ಹೌದು ನಾವೇ ಹ್ಮ ಆದ್ರೂ ಅಡಿಕ್ಟ್ ಆಗಿ ಹೋಗಿವಿ ಅಿಗೆ ಇದ ಮಾಡಲ್ಲ
ಹ ವ್ಯಕ್ತಿ
ಅದೇ ಜೀವನ
ಹ ಅದು ನಿಜಾನೇ ಹೆಂಗಂತಂದ್ರೆ ಯಾರೋ ಏನೋ ವಿಡಿಯೋ ಮಾಡ್ತಾರಂತೆ
ಹಾ ಹೌದು ಅದನ್ನ ನಾವು ನೋಡೋದು ಆಯ್ತು ಅಷ್ಟೇ
ಒಲ್ಲೇ ಸಮಯ ಕಳೆದಾಗ್ತೀವಿ ಹಾ
ಅದು ನೋಡಿದಲ್ಲಿ ಅದ ತರ ನಾವು ಮಾಡ್ಬೇಕು
ಹೌದೌದು ಅದ್ರಲ್ಲಿ ರಾತ್ರಿ ಅಷ್ಟೆ ಅಷ್ಟೊತ್ತಾದ್ರನ ಮಲ್ಗೋದಿಲ್ಲ ಕರೆಕ್ಟಾಗಿ ನಿದ್ದೆ ಮಾಡೋದಿಲ್ಲ ಈ ಮೊಬೈಲಿಂದ ಸಮಯಕ್ಕೆ ಕರೆಕ್ಟ್ ಆಗಿ ಊಟ ಮಾಡಲ್ಲ
ಎಷ್ಟು ಲಾ ಇದಿದೆ ಗೊತ್ತಾ ಅದರಿಂದ ನಮಗೆ
ಹೌದು ಈ ಮೊಬೈಲ್ ಇಂದ ನಾವ್ ಎಷ್ಟು ನಮ್ಗೆ ಒಂಥರ ಉಪಯೋಗ ಇದೆಯೋ ಅಷ್ಟೇ ನಮ್ಗೆ ಹಾನಿಕರ ಕೂಡ ಆಗುತ್ತೆ
ಹೌದು
ಅದ್ರಲ್ಲಿ ಹೆಂಗಂತಂದ್ರೆ ನಾವು ಈ ಮೊಬೈಲ್ ನ ನೋಡ್ಕೊಂಡು ಕರೆಕ್ಟ್ ಆಗಿ ಓದೋದ್ರ ಮೇಲೆ ಎಲ್ಲಾ ಗಮನ ಕೊಡಲ್ಲ ಆದದ್ರಿಂದ ನಮ್ಮ ಅಂಕಗಳು ಕೂಡ ಕಡಿಮೆ ಆಗೋಗತ್ತೆ
ಆ ನವು ಮ್ ಅಂಕಗಳು ಆಗಿನ್ ಆಗ ಚಿಕ್ಕವಾಗಿದ್ದಾಗ ನಾವೇ ಫಸ್ಟ್ ಬ ನಾವೇ ಮೊದಲು ಸ್ಥಾನದಲ್ಲಿರ್ಬೇಕು ನಮ್ದೇ ಮೊದಲು ಅಂತ ಹಂಗ ಓದ್ತಿದ್ವಿ ಈಗ ನೋಡ ಮೊಬೈಲ್ ನೋಡ್ಕೊಂಡು ನಮ್ಮ ಅಂತ ಅಂಕಗಳು ಎಷ್ಟು ಕಡಿಮೆ ಆಗಿದೆ ಅಂತಂದ್ರೆ ಯಾಕ ಕೇಳ್ತೀರಾ ಬಿಡಿ ಸುಮ್ನೆ
ಹೌದೌದು ಅಂದ್ರೆ ನಾವಂತಾನೇ ಅಲ್ಲ ಎಲ್ಲಾ ವಿದ್ಯಾರ್ಥಿಗಳು ಹಂಗೆ ಮಾಡ್ತಾರೆ ಓದೋದ್ರ ಮೇಲೆ ಅಷ್ಟೊಂದ ಸಮಯ ಇದ್ ಮಾಡಲ್ಲ ಮೊಬೈಲ್ಗೆ ಕೊಡೋಷ್ಟು ಸಮಯನ ಓದೋದ್ರ ಮೇಲೆ ಸಹ ಕೊಡೋದಿಲ್ಲ ಅದ್ರಲ್ಲಿ ಹೆಂಗಂತಂದ್ರೆ ಇದ್ರ ಈ ಮೊಬೈಲ್ ಇಂದ ನಾವು ಕರೆಕ್ಟ್ ಆಗ ನಿದ್ದೆ ಮಾಡ್ದ ನಮಗೂ ಆರೋಗ್ಯ ಕೂಡ ಜಾಸ್ತಿ ಹಾನಿಕರ ಆಗುತ್ತಲ್ವಾ
ಹೌದು ಆ ಅನೇಕ ಆ ಅನೇಕಾರ ಆದಾಗ ನಾವು ದವಾಖಾನೆಗೆ ಕೊಡೋದು ಖರ್ಚೆ ಜಾಸ್ತಿ ಆಗೋಗುತ್ತೆ ನಮಗಂತ ನಾವು ಏನು ಮಾಡ್ಕೊಳಕ್ ಆಗಲ್ಲ ಕೆರಂಗ ಆ ದವಖಾನೆಯಲ್ಲಿ ಕೊಡು ಆ ಮಾತ್ ಹ ಹೇಳು ಆದ್ರಗೆ ನಮ್ಗೆ ಈಗ ದುಡ್ಡು ಜಾಸ್ತಿ ಆಗತ್ತೆ ಅದೆನ್ ಕಮರಕ್ಕ
ಹೌದ ಮೀ ವಲ್ಲ ದನ ಜ
ಒಂದು ಚಿಕ್ಕ ಆ
ತನ್ೀ ಮಾ ಹೋಗೈ ಜಾಸ್ತಿಿನ ಎಲ್ಲ ಒಂಥರ ನಿಕೆ ಕರೆಕ್ಟಾಗಿ ಮಾಡಕ್ಕಾಗಲ್ಲ
ಹಾ ಹೌದು
ಕೇಳ್ತೀರಾ ಬಿಡಿ
ಹ್ಮ್
ಇವಾಗ ನಾವು ಸ್ವಲ್ಪ ಆ ಯ ಯುವಕರು ಅಂದ್ಬಿಟ್ಟು ನಾವು ನೋಡ್ತೀವಿ ಅದ್ರಲ್ಲಿ ಇವಾಗ ಕುಟುಂಬದ ಜೊತೆಲ್ಲ ಸಮಯ ಲ್ಸಕ್ಕಾಗಲ್ಲ ಅಂತಿದ್ರೆ ನಮ್ಮ ಅ ನಮ್ಮ್ ಪೇರೆಂಟ್ಸ್ ಕೂಡ ಆತ ತರ ಇರ್ತಾರೆ ಅವರು ಈ ದರವಾಗಿ ನೋಡ್ಕೊಂಡಿರ್ತಾರೆ ಅದನ್ನ ಏನಾದ್ರು ನೋಡಕ್ ಕುೂತ್ಕ ಕೊಂಡಿದ್ದಾರೆ ಅಂತ ಅಂದ್ರೆ ಅವ್ರದೇ ಮತ್ತೆ ಯಾರಾರ್ನ್ನು ಮಾತಾಡ ಕೂಡ ಹೋಗಲ್ಲ ಆತರ ನೋಡ್ತಾರೆ ಅವ್ರು ಕೂಡ ದೂರವಾಣಿಗಳು ಸೀರಿಯಲ್ ಅಂತೆ ಅಂತವೆಲ್ಲ ನೋಡ್ಕೊಂಡ್ ಕುತ್ಕೊಂಡ್ಬಿಡ್ತಾರೆ ಫೋನಲ್ಲೇ
ಹೌದು ಸಿನಿಮಾ
ಅವ್ರ ಜೊತೆ ಎಲ್ಲ ಯಾರೋ